ಹ ಅಲೋ ಕೇಳಿಸತಿದಯಾ ಹಲೋ
ಹ್ಮ
ಹಲೋ
ಕಳೆ
ಕೇಳ್ತಿದಯಾ
ಕೇಳುತ್ತಿದೆ ಹೇಳಿ
ಹ್ಮ್
ಹಲೋ
ಹಲೋ ಹಲೋ
ಹೇಳಿ ಹೇಳಿ ಹೇಳಿ ಕೇಳಳ್ತೀವಿ ಹೇಳಿ
ಹ್ಞೂ ಹೇಳಿ ಹೇಳಿ ಅದೇ ಮನೆಯಲ್ಲಿ ಏನಂತ
ಎಲ್ಲಿಂದ ಎಲ್ಲಿಂದ ಆಗ್ತಿರೋದು್ ನೀವು ಫೋನ
ನಾವು ಬೆಂಗ್ಳೂರು ಬೆಂಗಳೂರಿಂದ ಬ್ರೋ ನೀವು
ಓ ನಾವು ಗುಲ್ವರ್ಗ ಕಲ್ಬುರ್ಗಿ
ಹಓ ಹೋ ಹ ಹ ಹ
ಬೆಂಗಳೂರಲ್ಲಿ ಎಲ್ಲಿ ಇರೋ
ನಾವು ಎಲ್ಲಂಕ ಈ ಮೂರು ಯಾವುದು
ಹಾ
ನಿಮ್ಮೂರ ಯಾವುದು
ನಾವ್ ಇಲ್ಲಿತಿವ್ರಿಗೆ ಹತ್ರ ಕೆಲೋರು ಅಂತ
ಹ ಉ ವರಗಾನ
ಹಾ ಗುಲ್ಬರ್ಗ ಉತ್ತರ ಕರ್ನಾಟಕ
ಹೌದಾ
ಗುಲ್ಬರ್ಗಿಂದ ಇಲ್ಲಿ ಅಲಾಂಕ ಕಾಲೇಜ್ ಆಗ್ಲಿ ಏನ್ ಮಾಡತರು ಅ ಯಲಾಂಕದಲ್ಲಿ
ಕಾಲೇಜ್ ಕಾಲೇಜ್ ಬರೋ ಕಾಲೇಜ್ ಕಾಲೇಜ್ ಓದ್ತಿದ್ದೀವಿ
ಓ ಕಾಲೇಜ ಏನ್ ಕೋರ್ಸ್ ಏನ್ ಮಾಡ್ಯಾರ
ಕೋರ್ಸ್ ಇಂಜಿನಿಯರಿಂಗ್ ಮಾಡಿದ್ದೀವಿ
ಓ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಲ್ಲಿ ಹೆಂಗೆ ಅದು ಏನೇನು ಇರುತ್ತೆ
ಫುಲ್ಲು ಬೇಡ ಅವರು ಇಂಜಿನಿಯರಿಂಗ್ ಮಾಡಬೇಡ ಇಂಜಿನಿಯರಿಂಗ್ ಚೆನ್ನೋ ಇಲ್ಲ
ಚಲೋ ಇಲ್ವಾ
ಹ್ಮ್ ಚೊಲೋ ಇದೆ ಆದ್ರೆ ಹಾಡಿದ
ಇಲ್ಲಿ ನಮ್ಮ ಊರಲ್ಲ ಇಂಜಿನಿಯರಿಂಗ್ ಕಲಿಯಕಂತಾನೇ ಬೇರೆ ಬೇರೆ
ಹ್ಮ್ ಹ ಚಾರ ರೀ ಅವರು ಮಕ್ಕಳು ಇಂಜಿನಿಯರಿಂಗ್ ಹಾಡ
ಎಲ್ಲಾ ಇಂಜಿನಿಯರಿಂಗ್ ಅಂತ ಕಲಿಯೋಕ ಬ ಮಕ್ಳ ಬಾಳ ಜನ ಹೋಗಿದ್ದಾರೆ
ಹ್ಮ್ ನಿಮ್ ದಸರ ಹದೇರಾನ ಎಲ್ಲ ಮತ್ತ ಏನಂತಾರ ಅವರು
ಕಾರಾರ
ಹಾಗದೇನಂತಾರೆ
ಯಾರು
ಊಟ ಅಂತ ಊಟ ಸಟಂತ್ರರಿಗೆ
ಊಟಾ
ಹಊಟ ಬಗೆಂತಾರ ಅವರು
ನೀ ಹೆಂಗ ಹೇಳತ್ತ ಹೇಳನ ಏನ್ಗಲ್ಲ
ಸೆಟ್ ಆಗಲ್ಲ ಅಂತಾರೆ
ಹಾ ಊಟಾ ಸುನೆ ಅವರು ಹಕಕ್ಕೆ ಬರಯಕೆ ಹೋಗದಿರೋದು ಊಟ ಮಾಡೋಕೆಲ್ಲ
ಹಾ ಓದಕ್ ದಕ ಊಟಲ್ಲ ಒಂದ ಊಟ ಸಟ್ಟ ಹೋಗ್ಲಿಲ್ಲ
ಊಟ ಅವ್ರು ಬರೇ ಚಾ ಚಾ ಮೇಲೆ ಇರುತಾರ ಅಂತೆ ಅವರು ಚಾ ಕುಡಿತಾರ ಅಂತೆ ಬರೇ
ಮತ್ತ ಊಟ ಇಷ್ಟೇ ಊಟ ಏನ್ ಮಾಡಲ್ಲ ಬರಿ ಚಛಾ
ಮರ ಚಹಾ ಬ್ರೆಡ್ ಬಿಸಿಟ್ಟು ತಿಂತಾರಂತೆವ್ರು
ಹ್ಮ್ ಹಾ ಹೌದು ಬ್ರಾ ಹೌದು ಚಲೋ ಇರುತ್ತೆ
ಹ ಹಾ
ಹ್ಞೂ ನೀವೇ ಹೇಳಿ ಏನಂತ. ಹಲೋ
ಇಂಜಿನಿಯರಿಂಗ್ ಮಾಡದ್ರೆ ಹಲೋ
ಹಾಗಕ್ಕೆ
ಜಾಬ್ ಸಿಗುತ್ತಾ ಮುಂದೆ
ಜಾ ಬಾ ಬಾಳ ಕಷ್ಟ ಇದೆ ಬ್ರೋ
ಹೂ ಹೋ
ಎಲ್ಲರಿಗ ಯಾರಿಗ ಜ ಸಿಗ
ಹಾ ಹಾ ಹಾ
ಚಲೋ ಬಕುಲ್ ಹಾರ್ಟ ಹಾರ್ಟ ಸಬ್ಜೆಕ್ಟ್ ಇರುತ್ತ.
ನಿಮ ಬರಬಡ ಕೇಳದಾಗ ಅ ಇ ಸನಿಡಗೆ ಮಾತಾಡುವ.
ಹೊರಗೆ ಬಂದಿ ಮತ್ತು
ಅವ ಟ್ಯಾಕ್ ಮಾಡ್ತಾನದ ಮಾತಡದರು ರಿಕಾರ್ಡ್ ಕೇಳ್ತಾರ.
ಹ್ಮ್
ವಾಯಸ್ ಅರ್ ಕೊ ಹ ಮಾಡಡಬರ ಗ್ಯಾಪ್ ಮಾಡ್ಬೋಡ ನ್ ಹಂಗೆ ಬಡಕ ಮಾತಾಡ್ಬೋು ಒಂದ್ ಸಕಂಡ್ ಆಡ್ ಸೆಕೆ ಬಗ್ಗೆ
ಹ್ಮ್ ನೀ ಮಾತಾಡ ನಾನಗ ನೀ ಏನಂತ ಅದಕ್ಕೆಲ್ಲ ನಾ ಮಾತಾಡ್ತೀನಿ.
ಯಾಕ್ ಮಾಡತಾರ ಅವರು
ಹ್ಮ್ ಆಯ್ತಾಯ್ತ್ ನೀ ಮಾತಾಡ ಬ್ರೋ ನಿಮ್ ಊರ ಲೀವ್ ರೊಟ್ಟಿ ಚಲೋ ಸಿಗ್ತಾರಂತಲ್ಲ ಹೌದಾ
ಬಟ್ಟೆ ನಮ್ಮೂರಲ್ಲಿ ಸಿಗಲ್ಲ ಬೇರೆಯವರಿಗೂ ಇ ತಗೊಂಡ್ ಬರ್ಬೇಕು
ಯಾವರು
ಅಲ್ಲೇ ಜೇವರ್ಗೇನ ಎಲ್ಲ ಗುಲ್ಬರ್ಗಾನೂ ಹೋಗ್ಬೇಕು.
ಜರಿಗೆ ಎಲ್ಲಿ ಚೆಲ ಸಿಗ್ತಾವ.
ಹಾ ಸಿಗುತ್ತವೆ.
ಹ್ಮ್ ಮತ್ತೆ ಜೋರಲ್ಲಿ ಏನ್ ಚಲೋ ಸಿಗ್ತಾವ ಒಂದೆ.
ಹುಲ್ಲು ಇಲ್ಲಿ ಅಮಕ ಅಂತ ಎಮ ಕೆ ಅಂತ ಇದೆ ಜಾಬ್ಲೆಸ್ ಇದೆ ಬ್ಲಾಕ್ ಝೋನ್ ಇದೆ
ಹ್ಮ್ ಎಲ್ಲಾ ಫುಲ್ ಚಲೋ ಚಲೋ ಚಲನೇ ಇರ್ತವನ ಅಲ್ಲಿ
ಫುಲ್ಲು ಕೇರಳ ಸ್ಟೈಲು ಎಲ್ಲ.
ಕೇರಳ ಸ್ಟೈಲ್ ಅಂದ್ರೆ ಹಿಂಗೆ ಬ್ಯಾಗಿ ಪ್ಯಾಂಟ್ ಹತ್ರ
ಹಾ ಹಾ ಪಳ್ಳು
ಅದರ ಸಲುವಾಗಿ. ಮತ್ತೆ
ಮತ್ತೆ ಏನು ಇಲ್ಲ.
ನೀವೇ ಹೇಳ್ಬೇಕ್ ಬ್ರೋ ಮತ್ತೆ ಏನ್ ನಿಮ್ ಇನ್ಸ್ಟ ಇಟ ಯೂಸ್ ಮಾಡ್ತಾರೆ ಷೂ
ಸುಮ್ಮನೆ ನಾರ್ಮಲ್
ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ
ಹಾ ಯೂಸ್ ಮಾಡ್ತೇವಿ ಸ ಮತ್ತೆ ನಿಮ್ ಕಡೆ ಹಬ್ಬವದ ಎಲ್ಲ ಹೇಗ್ ಮಾಡ್ತಾರೆ
ಹಬ್ಬ ಅದ ಏನ್ ಚಲೋ ಮಾಡಲ್ರಿ ಏನ್ ಹೇಳ್ಬ ಹೇಳಡ್ರ ನಂಬಳ ಎಲ್ಲಾ ಹಬ್ಬ ಹಬ್ಬಕ್ಕೆ ಹಬ್ಬ ಮಾಡಲ್ಲ ನಾವು ಊರಿಗೆ ಹೋದಾಗ ಇಟ್ಟೇ ಹಬ್ಬ ಮಾಡಬೇಕು ಅಷ್ಟೇ ಹೌದು
ಏನೋ ಏನೋ ಹೇಳತ್ತಲ್ಲವು
ಏನು ಹೇಳ್ತಾರೆ
ಹಲೋ
ನಂದೇನ ಇಲ್ರರಿ ನಿಮ್ದ ಹ ಹೇಳತಾರ ಏನೇನ್
ನ ಮಳೆ ದ ನಿಂದ ನೀ ಶನಂದ್ರಪ್ಪ ಅವ್ರ ಅವ್ರ ಕೇಳಲಾಗದ
ನಂದಲ್ಲ ನಿಮ್ದೇ ಏನೇ ಹೇಳತಿದೆ
ಇದು ಏನ ಹೇಳತದ
ಹ ಹಳದು
ಅದೇ ನೀಂದು ಬಾಬರಿ ಕೇಳಲಾಗ ಅದಕ್ಕ ಒದರ್ಲ ಆಗ್ತದ ನ
ಹೌದಾ ಏ್ ಯಾರ ಫೋನ್ದಾಗ ಮಾತಾಡ್ತಾರಲ್ಲಿ
ಅದೇ ಹೇಳಕ್ಕೆ ನಾವ
ಈ ಏನೋ ತೆಲುಗುದಾಗ ಏನೋ ತಮಿಳದಾಗ ಹೇಳತಿಲ್ಲ
ನೀವ್ ಮಾತಾಡಿ ನೀವ್ ಮಾತಾಡ್ ತುಂಬ ಅವ್ರು ಮಾತಾಡ್ತಾರಂಗ
ಹ್ಮ್ ನಾವ ಎಲ್ಲಿಿದ್ ಬಂತ ನಾ ಹತೀನಿ
ಹೆಂಗ
ನ ಅದೇ ಇಲ್ಲತ್ ಎಲ್ಲಿಿದ್ ಮಾತಾಡತಾರಂತ
ನನ್ ಬಳ ಏನ್ ಹಚ್ಚದ ಏ ನಾವು ಪಿಚರ್ ನನ್ ಬಳ ಹಚ್ಚತ ಏನ ಹಚ್ಚ
ಹ್ಮ ನೀನ್ ಅದೆಲ್ಲ ಹತ್ತರಿರಿ ಏನ್ ಹತ್ತದ್ರೀ ನಿಂಬಲ್ಲಿ
ನ ದೇವ ದೇವ್ರ
ಓ ಹೋ ಆಗದೆನು
ಅದು ಆಾಟೋಮೇಟಿಕ್ ಅದು ವರ್ ವರ್ಿರ್ ಆಯ್ತಾವ
ಓ ಹಿಂಗದೇನದು
ಮತ್ತೆ ಹಬ್ಬ ಅದು ಏನ್ ಮಾಡಲ್ವಾ ನಿಮ್ ಕಡೆ
ಹ್ಮ್
ಹಲೋ
ತಾರೆ ಮಾಡ್ತಾರೆಬ್ರು
ಮತ್ತೆ ನಿಮ್ ಕಾಲೇಜ ಅಲ್ಲಿ ಗಿಡಗಳ ಇದಾವ
ಗಿಡಳ್ರ ಬಾಳ್ ಬಾಳ ಇದೆ ಸ ನಮ್ಮಲ್ಲಿ ಪರಿಸರ ಪ್ರೇಮಿ ನಾವು ಈಗ ಎಲ್ಲಿ ನೋಡ್ತ ಅಲ್ಲಿ ಗಿಡನೇ ನಮ್ಮ ಹತ್ರ ನಮ್ಮ ಕಾಲೇಜಲ್ಲಿ
ಯಾವ್ಯಾವ್ ತರ ಇದಾವೆ ಗಿಡಗಳು ಅಂದ್ರೆ ಹಿಂಗ ಹಣ್ಣು
ಹಣ್ಣು ನೋಡಿ ಹಣ್ಣ ಹಲ್ಸಿನ ಹಣ್ಣಿನ ಗಿಡ ಇದೆ ಮಾವಿನ್ಣನ್ ಗಿಡ ಇದೆ ಮತ್ತೆ ನೀಲ್ದಣ್ಣನ್ ಗಿಡ ಇದೆ ಹ ಮತ್ತೆ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಎಲ್ಲಾ ಗಿಡ ಐತೆ
ಲ ಚಾಕನ ಮತ್ತೆ
ಎಲ್ಲಾ ಕ್ಲಿಯರ್ ಮಾಡಿಬರು ನೀವು
ಹಲೋ
ಹಲೋ ಹಲೋ ಹಲೋ ಹಲೋ ಹಲೋ ಯಾಕೆ ಕೇಳ್ತಿಲ್ವಾ ನಿಮ್ಗೆ
ಕೇಳ್ತನೆಿ ಕೇಳ್ತನೆಿ ಹೇಳಿ
ಅದ ಅದಕ್ಕೆತಿದ್ದ ನ ಭ ಏನಿಲ್ಲ ಪರಿಸರ ಪ್ರೇಮಿ ಇದೀವಿ ನಾವರೇ ಈಗಾದ್ರು ಎಲ್ಲಿ ನೋಡ್ತವಿ ರಿ ಅಲ್ಲಿ ಗಿಡಗಳಳೆ ನಮ್ಮ ಕಾಲೇಜಲ್ಲಿ ಬರೀ ನೀವು ನಮ ಕಾಲೇಜಿಗೆ ಕನ್ಸತಿ ಬಾಗತ್ತ
ಬರೋಣ ಬರೋಣ
ಬರಿ ಬರಾನ ಇಲ್ಲಿ ಚಲೋ ಅನಿಸ್ತದ ನಿಮಗೂ ಬೆಂಗಳೂರ್ ಬಂದಿದಾರ ಅವಾಗಾದ್ರೂ
ಬೆಂಗ್ಗಳೂರಲ್ಲಿ ಕಫೂಲ್ ಸುತ್ತಾಡಿಲ್ಲ ಒನ್ ಟೈಮ್ ಹೈಸ್ಕೂಲ್ ಅಲ್ಲಿ ಟ್ರಿಪ್ ಹೋದಾಗ ಬೆಂಗ್ಳೂರ್ ಒಳಗ ಿದ್ದ
ಹ್ಮ್
ಅಷ್ಟ ಬೆಂಗಗಳೂರಲ್ಲಿ ಇರೋ ಪ್ಲೇಸ್ ಏನ್ ನೋಡಿಲ್ಲ ಝೂ ಒಂದು ನೋಡಿದ್ದೇವೆ ಅದು ಬೆಂಗಳೂರಲ್ಲಿ ಅದು ಯಾವ್ದನ್ ಝೂ ಒಮ್ ಝೂ ಇದೆ
ಹ್ಮ್
ಅದು ನೋಡವೆ ಆಯ್ತು ಉಳಿತಿದ್ದಿದೆಲ್ಲ ಮೈಸೂರಲ್ಲಿ ಬಾಳ ನೋಡಿದ್ದೇವು ಪ್ಲೇಸ್ಗಳು
ಮೈಸೂರ ಹೋಗಿದ್ದೀರಾ ನೀವು ಓಹೋ ಹಾಗ ಹಾ ಚೆನ್ನಾಗಿರುತ್ತೆಬ್್ರರು ಮೈಸೂರಿಗ ಚೆನ್ನಾಗಿದೆ
ಬೆಂಗಳೂರಲ್ಲಿ ತುಂಬಾನೇ ಟ್ರಾಫಿಕ್
ಒಪ್ಪು ಎಲ್ಲ ಕಡೆ ಟ್ರಾಫಿಿಕೇ ಟ್ರಾಫಿಕ್ು
ಅದಕ್ಕೆ ಬೆಂಗಳೂರಲ್ಲಿ ಬಾಳ ಬಾಳ ವಸ್ತು ಇರ್ಲಿಲ್ಲ ನ್ ಅದಕ್ಕೆ
ಅಪ್ಪ ಅದೇ ಅಪ್ಪ ಹೌದು ಹೌದು ಬ್ರೋ
ಕೆಮಷ್ಟ ಆಯ್ತು ನೋಡು
ಎಂು ಹದನಾಕ
ಎಷ್ಟು
ಎಂಟು ಅದ್ರಾ ಎಂಟು ನಿಮಿಷ
ಓ ಇನ್ನು ಎರಡು ನಿಮಿಷ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು
ಏನಾದೂ ಮಾತಾಡಬರು ಇದೇನ್ ಐತ್ ಕಾಲ್ ಮಾತಾಡ್ಬೇಕಾ
ಮತ್ತೆ ಅ ಐದ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಟಾಸ್ಕ್ ಬರುತ್ತೆ ಮತ್ತೆ ಐದ್ ಬರುತ್ತೆ
ಸ್ ಮಾಡೋದ ಅವಡ ಟೋಟಲ್
ಟೋಟಲ್ ಮೂವತ್ ಬರುತ್ತೆ ಒಂದ್ ನಂಬರ್ ಮೇಲೆ ಲಾಗಿನ್ ಮಾಡಿದ್ರೆ
ಹ್ಮ್
ಓ ಮೂವತ್ ಮೂವತ್ತಾಯ್ತ ಅಂದ್ರೆ ನೀವು್ ಮತ್ತೆ ಬೇರೆ ನಂಬರ್ನಿಂದ ಲಾಗಿನ್ ಮಾಡಿ ಮತ್ತೆ ಮಾತಾಡ್ಬೇಕು
ಒಂದ್ರ ದಿನ ಮೂವತ್ ಅಂದ್ರೆ
ಹೆಂಗೆ
ಅಂದ್ರೆ ದಿನ ಮೂವತ್ ಕಾಲ್ ಮಾತಾಡ್ಬೇಕ ನಾವು
ನೀವು ಡೈಲಿ ಏನಾದ್ರು ಮಾತಾಡ್ರಿ ಒಂದ್ ವೀಕ್ ನಲ್ಲಿ ಮಾತಾಡ್ರಿ
ಹ್ಮ್ ಯಾವಾಗ ಅಂದ್ರೆ ಒಂದ್ ವಾರಲ್ಲಿ ಒಟ್ಟ ಅಷ್ಟ್ ಮಾತಾಡ್ಬೇಕು
ಹಾ ಮೂವತ್ ಕಾಲ್ ಬರುತ್ತೆ ಮೂವತ್ ಮಾತಾಡಿ ಮತ್ತೆ ಕಾಲ್ ಬರುತ್ತೆ ಮೂವತ್ ಮಾತಾಡಿ ಒಂದ್ ಕಾಲ್ ಬರುತ್ತೆ ಮೂವತ್ ಮಾತಾಡಿ ಮತ್ತೆ ಒಂದು ನಂಬರ್ ನಿಂದ ಮತ್ತೆ ಲಾಗಿನ್ ಮಾಡಿ ಮತ್ತೆ ಮಾತಾಡಿ ಮತ್ತೆ ಬೇರೆ ನಂಬರ್ ನಿಿಂದ ಲಾಗಿನ್ ಮಾಡಿ
ಹ್ಮ್
ಅದು ನಿಮ್ ಕಾಲೇಜ ಅಲ್ಲಿ ಇಲ್ಲ ಯಾರಿಗಾದರೂ ಹಾಕ್ತೀಯ ಅಪೋಲೋ ಇಲ್ಲ ಯಾರ್ದಾದ್ರ ನಂಬರ್ ಅಕೌಂಟ್ ಒ ಟಿ ಪಿ ನೀವೇ ಲಾಗಿನ್ ಮಾಡ್ಕೋರಿ ಅದು ಮತ್ತೇ ಇದು ರಿ ಸ್ಟಾರ್ಟ್ ಮಾಡೋಣ
ಹ್ಮ ನಮಗೆ ಬರ್ತಾಇದ್ವಿ
ಹಾ ವರ್ತೆ ಇವಾಗ ಅದು ಇನ್ನೊಂದು ಎರಡು ದಿನದಲ್ಲಿ ನಿಮ್ದು ವಿತ್ಡ್ರಾಲ್ ವಿತ್ಡ್ಡ್ರಾಲ್ ಮಾಡೋದು ಓಪನ್ ಆಗುತ್ತೆ
ಹ್ಮ್
ಓಪನ್ ಆದ್ಮೇಲೆ ಫಸ್ಟ್ ಎರಡು ರೂಪಾಯಿ ಫ್ರೀ ಕೊಡ್ತಾರೆ ಅದು ನಿಮ್ಮ ಯುಪಿಐ ನಂಬರ್ ಹಾಕಿ ಯುಪಿ ಐ ನಂಬರ್ಗೆ ಎರಡು ರೂಪಾಯಿ ವಿತಡ್ರಾ ಆಗುತ್ತೆ
ಹ್ಮ್
ಅದು ಎರಡು ರೂಪಾಯಿ ಆವಾಗಿಂದ ಅವಾಗೇ ವಿತ್ ಡ್ರಾಲ್ ಆಗುತ್ತೆ ಆಮೇಲೆ ಉಳಿದಿದ್ ಅಮೌಂಟ್ ಎಷ್ಟು ಇರ್ತಾವವೆ ಅಷ್ಟ ಟು ವಿತ್ ಡ್ರಾಲ್ ಆಗ್ಬಿಡಿ..
ಹ್ಮ್
ಅವ ಒಂದ್ ಇಪ್ಪತ್ ನಾಲ್ಕು ಹವರ ಅಲ್ಲಿ ವಿತ್ಡ್ರಾಲ್ ಆಗುತ್ತೆ
ಈಗ ನಾವು ಒಂದ್ ಕಾಲಿಂಗ್ ಎಷ್ಟು ಬರುತ್ತೆ ಇಲ್ಲಿಲ್ಲ ಇ ಎಂಟು ಸೆಕೆಂಡ್
ಕೇಳಿದ್ಮೇಲೆ ಇರುತ್ತೆ
ನಾ ಯಾವ್ದ ಎಷ್ಟು ಮಾತಾಡ್ತೀವಿ ಅಂದ್ರ ಮೇಲೆೇನಾ
ಹಂಗಲ್ಲ ನಾವ್ ಹೆಂಗ ಕಲ್ಚರ್ ಬಗ್ಗೆ ಹಬ್ಬ ಹು
ಹ್ಮ್ ಆಯ್ತು ಹತ್ತು ನಿಮಿಷ
ಆಯ್ತು
ಹ್ಮ್ ಹತ್ತು ನಿಮಿಷ ಆಯ್ತು
ಇನ್ನ ಒಂದ್ ನಿಮಿಷ ಇರು ಮಾಡ್ಬೇಕಕ್ಕೆ ಮತ್ತೆ ಜಾತ್ರೆ ಅದು ಮಾಡಲ್ವಾ ನೀವ್ ಇರಲ್ಲಿ ಏರಿಯಾದಲ್ಲಿ ಜಾತ್ರೆ
ಊರಲ್ಲಿ ಯಾವ್ದು ದೇವಿ ಜಾತ್ರೆ ಇರುತ್ತೆ
ಹಓ ಹೋ
ಮತ್ತೆ ಎಲ್ಲ ಇರುತ್ತೆ ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಜಾತ್ರೆೇನೆ ಜಾಸ್ತಿ ನಿಜ ಹೇಳ್ಬೇಕಂತ್ರ ನಿಮ್ಗೆ ಹಬ್ಬ ಆದ ಜಾಸ್ತಿ ಮಾಡಲ್ಲ ಜಾತ್ರೆನೇ ಜಾಸ್ತಿ ಮಾಡ್ತಾರೆ
ಯಾವ್ದತ್ರ ಫೇಮಸ್ು ಅಲ್ಲಿ
ಹ್ಮ್ ಇಲ್ಲಿ ದೇವಿದೆ ಜಾಸ್ತಿ
ತುಂಬಾ್ದೂರಾಗ ನಡೀತಾ
ಹ್ಮ್ ಅದ್ದೂರಿ
ಓ ಹೌದಾ
ಹ್ಮ್
ಆಯ್ತಾಯ್ತು ನಮ್ಮತ್
ಹ್ಮ ಸರಿ ಸರಿ ಇಬ್ರುೋ ಈಗ ಮತ್ತೆ